ನಮ್ಗ ಅರ್ಧ
ನಮಸ್ಕಾರ ರಿ ಆರಾಮ್ ಅದೇವ್ರೀ ನೀವು
ನೀವ್ ಆರಾಮಿದ್ರೆ ಸಾಕ್ ನೋಡ್ ನಾವ್ ಆರಾಮ್ ಇರ್ತವಿ
ಮಾಡ
ಏನಿಲ್ಲ ನೋಡ್ರಿ ಹೇಳಬೇಕ್ರಿ ಕ್ಲಾಸ್ ಇದ್ದವರಿ ಇವತ್ತು
ಇದ್ದಲ್ರಿ ಆತ
ಎ್ದದಲ್ರಿ ಮತ್ತೆ ನಿನ್ ಏನ ಸ್ಟೋರಿ ಹೇಳತಿದ್ರಿ ಅರ್ದಕ್ ಬಿಟ್ಬಿಟ್ರಿ ಹೇಳ್ರಿ ಸ್ವಲ್ಪ ಏನೇನ್ ಕತೆೆ ಹೇಳತಿದ್ರಿ
ಯಾವಾಗ್ರೀ
ರಾಮಾಯಣ ಹೇಳ ಹತದಲ್ರಿ ನಿಮ್ಗೆ ಯಾವ್ದ ಗತ್ತದ ರಾಯಣ ಮಾ ಬರ್ತ ಗೊತ್ತರ್ಬೇಕಲ್ರರಿ
ರಾಮ ಲಕ್ಷ್ಮಣ ಮತ್ತು ಹನುಮಂತ ಸುಗ್ರೀವ ವಾಲಿ ಸೀತೆ ಭರತ
ಹ್ಮ್
ಮತ್ತ ರೀ
ಹೇಳ್ರಿ ಅವ್ರ ಕಾಡಿ ಹೆಂಗ ಅವ್ರ ಶೀತನ ಹೆಂಗ ಅಪಹರಣ ಮಾಡದ್ರ ಗೊತ್ತತದೇನ್ರರಿ
ಹ ರೀ ಅದು ರಾವಣ ಒಂದು ರುಷಿ ಇದು ವಷ ತೋಟ ಬರ್ತನ
ಸ್ವಲ್ಪ ಪದ್ದ ಬರಿ ಸೌಂಡ್ ಅದನ ಬೇರೆ ಬರದು ಹ್ಮ್ ರೀ ಏನಾಗುತ್ತೆ ಎ ರಾವಣ
ತೊಟಕೊ ಬರ್ತಾನನ್ ರೀ
ಹ್ಮ ಋಷಿ ಅವತರ ತೊಡ್ಕೊಂಡ್ ಬರ್ತನ ಯಾರ್ ಬಲ್ಲಿಬರ್ತನ್ ಸೀತ ಬಲ್ಲಿ ಸೀತಾ ಆ ಸಮಯಕ್ಕೆ ಎಲ್ಲಿ ಇರ್ತಾಳಿರಿ
ಹಾಡ್ಲಗ್ರಿ
ಅವಗ ಏನಾಗಿರ್ತಿ ಗೊತ್ತ ರಿ ಸೀತೆ ಒಂದು ಜಿಂಕೆನ್ ನೋಡಿರ್ತಳ
ಹಾ ರೀ ಅದು ಜಿಂಕೆ ಅಲ್ರಿ
ಅದು ಜಿಂಕೆ ಅಲ್ರಿ ರಾವಣನ್ನೇ ಬೇರೆ ದೇವ್ರ್ ನ ಕಳಸಿರ್ತ್ತಾನ ಮಾಯ ಜಿ ಮಾಯಾ ಅದೊಂಂತರ ಜಿಂಕೆ ಬಾರಿ ಚಮತ್ಕಾರವಾಗಿರುತ್ತಾ ಅವಾಗ ಏನ್ ಮಾಡತವ ಸೀತೆ ಕೇಳ್ತಾಳ ನಾವಾಗ ಜಿಂಕೆ ಬೇಕ ಅಂತ ಅವಾಗ ಏನಗುತ್ತ ರಾಮ ಲಕ್ಷ್ಮಣನ ಅಲ್ಲೇ ಸೀತ ಬಲ್ಲೆ ಬಿಡ್ತಾನ
ಹಾ ಹ
ಬಿಟ್ಟು ಆ ಇರೋ ಮನೆಗ ಸುತ್ತ ಅವ ಹಾಕಲ್ಲ ಹೋತಾನ ಅವ ಜಿಂಕೆ ಇಡ್ಯಾಕ್ ಹೋಗತಾನ
ಹ
ಜಿಂಕೆ ಇಡ್ಯಾಕ್ ಹೋಗಬೇಕಾದ್ರೂ ಹೋಗ್ತಾನ ಕಾಡೊಳಗ ಅಲ್ಲಿ ಒಂಂತರ ರಾಮನೇ ಚೀರಿದಂಗ ಸೌಂಡ್ ಆಗತ್ತ ಅಂದ್ರ ಧ್ವನಿ ಬರತ್ತ ರಾಮ ಜೋರಾಗಿ ಚೀರಿದಂಗ
ಹಾ
ಅವಾಗ ಏನ್ ಮಾಡ್ತಾನಲ್ಲ ಶೀತೆ ಹೇತಾಳ ಲಕ್ಷ್ಮಣಗ ನೀನು ಹೋಗೋರು ಆಮಗ ನ ನೋಡ್ಕೊ ಬರಂತ ಅಂತ ಹೇಳ್ತಾನ
ಹಾ
ಲಕ್ಷ್ಮಣ ಏನ್ ಮಾಡ್ತಾನ ನಿನ್ ಬಿಟ್ಟು ನಾ ಎಲ್ಲಿ ಹೋಗೋದಿಲ್ಲ ಇದು ರಾಮನ್ ಆಗ್ಅಂತ ಹೇಳ್ತಾನ ಇಲ್ಲ ನೀವ್ ಹೋಗ್ಲೇಬೇಕಂತ ಸೀತೆ ಸೀತಾ ಮತ್ತೆ ಏನಿರ್ತಾಳ ಜೋರಾಗಿ ಮಾಡಿದಾಗ ಹ್ ಏ ಮಾಡತನ್ ಲಕ್ಷ್ಮಣ ಆ ಮನೆ ಸುತ್ತಲಕ್ಕ ಲಕ್ಷ್ಮಣಗೆರ ತನು ಯಾ ಇದ್ರೊಳಗೆ ಯಾರು ಒಳಗಡೆನ ಬರಕ್ ಒಳಗಡೆ ಯಾರು ಬರಕ್ ಆಗಲ್ಲ ಬೇಕಿದ್ರ ನೀ ಅಷ್ಟೇ ಹೊರಗಡೆ ಬರ್ಬೋದಂತ ಹೇಳಿ ಆ ಗೇರನ ಹಾಕಿ ಅವ ರಾಮನ ಹುಡ್ಕಕಾಕ ಹೋಗ್ತಾನ ಆ ಸಮಯಕ್ಕೆ ರಾವಣ ಬರ್ತಾನ ಅಲ್ಲಿಗೆ ಸೀತನ ಅಪ್ಪರಣ ಮಾಡಕ ಋಷಿ ಕೃಷಿ ವೇಷ ಒಳ
ಹ ಹೌದು
ಇದ್ ಹೇಳ್ರಿ ಮುಂದೆ ಹೆಂಗ ಅಪರ್ಣ ಮಾಡ್ತನಂತ.
ಅವ ಎತ್ತ್ಯಾಕೊಂಡ ಹೋತನ ರಿ ಅದ್ ಭವತಿ ಭಿಕ್ಷಾ ದೇವಿ ಅಂತ ಭಿಕ್ಷೆಬೇಡಾಕ ಬಂದಿರ್ತನ್ರಿ ಋಷಿ ಅವತಾರದಾಗ
ಹರಿ
ಅವಾಗ ಅದು ರಾಮ ರೇಖೆ ಅಂತ ಇರ್ತದ ರೀ ಅದು ಲಕ್ಷ್ಮಣ ರ ಲಕ್ಷ್ಮಣ ಲಕ್ಷ್ಮಣ ರೇಕ ಅದನ ಅಂದ್ರೆ ಲಕ್ಷ್ಮಣ ಹಾಕಿ ಹೋಗಿರ್ತನರಿ ಇದನ ದಾಟಿ ಬರಬೇಡ ಅಂತ ಹೇಳಿರ್ತನರಿ ಅವ್ನ ಅವ ರಾ ರಾವಣಗೆ ಅದ್ ದಾಟಿ ಇರೋದ ಆಾಕ್ತಾರಲ್
ಹಾ.
ಆಮೇಲೆ ಅಕ್ಕಿ ಭಿಕ್ಷೆ ತರ್ತಾಳ್ರಿ ಆದ್ರ ನೀಡಾಕಿ ಅಂದ್ರ ತರ್ತಾಳಿ ಅಕ್ಕಿ ಏನ ಅದು ಆ ಒಳಗ್ ಬರಕ್ ಆಗಲ್ರರಿ ಅವನ ಹೊರಗ್ ಬಂದ್ ನೀರ್ ಅಂತನ್ರಿ
ಹಾ ರೀ
ಅವಾಗ ಯೋಚನೆ ಮಾಡ್ತಾಡ್ರಿ ಆದ್ರ ರುಷಿ ಎಲ್ಲಾ ನೀಡಿದ್ರ ಆಯ್ತ ಅಕೃಷನ್ ನೀಡ್ತಾ ಇದ್ರಿ ಹೊರಗ್ ಬಂದು ತನ್ನ ಮೂಲ ಅವತಾರ ಸರ್ಕೊಂಡ
ಅವರು ಯಾವ ದಾರಿ ಹೋಗ್ಯಾರಂತ ಎನ್ಕೊಂಡ್ ಹೇಳಿ. ನಾದ್ರ ಗೊತ್ತದ್ರೀ ಶೀತ ಇದದೆೇ ದಾರಿ ಹೋಗ ಹೇಳಾ ಇದೇ ದಿಕ್ಕ ಒಳಗ್ ಹೋ
ಹಾ ರೀ ಅದು ಕರಡೆ ಇರ್ತದಲ್ಲಾ
ಗರಡ ಅಲ್ಲರಿ ಅದು ಸೀತೆ ಏನ್ ಮಾಡಿರ್ತಾಳ ರಾಮ ಒಂದ್ ಸರ ಹಾಕಿರ್ತಳ ಅನ್ಕೊಳ್ಳೋ ಸ ಸೀತೆ ಕೊಳ್ಳೊಳಗ ಆ ಸರದಿಂದ ಒಂದು ಒಂದು ಒಂದು ಗುಂಡನ್ನು ಬಿಚ್ಚಿ ಬಿಚ್ಚಿ ಬಿಚ್ಚಿ ಸ್ವಲ್ಪ ಸ್ವಲ್ಪ ದೂರದೊಳಗೆ ಬಿಚ್ಚಿ ಬಿಚ್ಚಿ ಹಾಕಿ ಹೋಗಿರ್ತಾಳೆ
ಹ್ಮ
ಆ ಗುಂಡನ್ನ ಹಿಂಬಾಲಿಸಿ- ಹಿಂಬಾಲಸಿ ಹೋಗ್ತನಾ ಅವಾಗ ಗೊತ್ತಾಗತ್ತ ಮತ್ತೊಬ್ಬ ಗರುಡ -ಗರುಡ ವೇಷದೊಳಗ ಯಾರ ಹ ರಾವಣನ್ ಕೂಡ ಇ ಮಾಡ್ತಾನ ಸೀತ ಅನ್ ತಡಿಯಕೋಸ್ಕರ
ಹ
ಆದ್ರ ಅವನ್ನ ಸಾಯನ್ಸ ರಾವಣ ಸೈಿತನ ಕರ್ಕೊಂಡ ಹೋಗ್ತಾನ
ಹ್ಮ್.
ಹನ ಸರ್ ಏನಾದ್ರೂ ಗೊತ್ತದೇಏನ್ರೀ
ಎಲ್ಲಪ್ಪಲ್ರಿ ಅಷ್ಟ
ಚ ನೆನಪಿಲ್ಲಾರೆ
ಹ್ಮ ಯಾವ್ದ್ರ ಅದು
ನ ಒಂದು ನನ್ಗೆ ಹೆಸರು ನೆನಪಿಲ್ಲ ಏನು ಅದ ರೀ ಒಂದು ಹನುಮಂತ ಲಾಸ್ ನೆಕ್ಸ್ಟ್ ಸತ್ಯನ ಹೆಏನ್ ಕರ್ಕೊಂಡ್ ಬರ್ತಾರೆ ಬರ್ತಿದ್ರೆ.
ಹ ರಿ
ಒಂಬತ್ತೊಂಬತ್ತು ತಿಂಗಳಂಟ ಸಂಪ ಸರ್ ಏನಾರು ಗೊತ್ತಿದ್ರ ಕಾಯ.
ಯುದ್ಧ ಮಾಡಿ ಕರ್ಕೊಂಬರ್ತಾರೆ
ಅ ಎಂಗಾರ
ಅದು ದೊಡ್ಡ ಕತೆ ಇದ್ರ ಅ ಹೇಳ ಬಾಳದು.
ಹ ಹೇಳ್ರಿ ಇರ್ಲಿ ಸಣ್ಣಗ ಹೇಳ್ರಿ ಒಂದ್ ಅೊಂದ ಕತೆ ಗೊತ್ತ ಹೇಳ್ರಿ ಅದ್ರೊಳಗೆ ಏನತ್ತೆ ಶಾರ್ಟ್ ಅಂಡ್ ಸ್ವೀಟಗಿ ಸಣ್ಣ ಕತೆ
ಹ್ಮ್ ಹ ಅವನು ನು ಬ್ರಾವಣ ಲಕ್ಷ್ಮಣ ಹತಾರ ಅವರು ಕಾಡಿಗೆ ಹಓ್ತಾರ ಅಲ್ಲ ಅಲ್ಲ ಹನುಮಂತನ ಭೇಟೆ ಆಗ್ತಾರೆ
ಹಣಮಂತ ಬೆಟ್ಟೆ ಹಾಕ್ತಾರೆ ಅಲ್ಲಿ ಎಲ್ಲಿ ಹ ರ
ಇಲ್ಲಿ ಅ ತ್ ಬಿಟ್ಟತಲ್ಲಿ ಅಲ್ಲಿ ಆಮೇಲೆ ಹಣಮಂತ ಸುಗ್ರಿ ವಾಲಿ ಸೇಣಿ ಇರ್ತದ
ಹಾ ರೀ ಹಾಲಸ ಎನದೊಳಗ
ಹೌದ ಹೌದು ಅವನು ಕಾರಣ ಆಗಿರ್ತ ನ್ರಿ ಆ ಕಾಡಗರು ಹೋಗಿರ್ತಾರ ಅವ ವೈದ್ಯ ಪರೀಕ್ಷಿಸ್ತನ್ ಅವನ್ ರಾಮ
ಏ ಬಾಳ ಹಿಂದ ಆಯ್ತು ನೀವಾಲ್ಗಗ್ತಿದ್ದು ಡೈರೆಕ್ಟಿವ್ ಆಗಿ ಇಲ್ಲಿಗೆ ಬರರಿ ಇಲ್ಲಿ ಲಂಕಾ ಲಂಕಾ ಸೇತುವೆ ರಾಮ ಸೇತುವೆ ಅಂತ ಅದಲ್ಲ ರಾಮ ಸೇತು ಅಂತ ಅ ರಾಮ ಸೇತುವೆ ಅಂತದ ನಿಜ ಅದ ಏನ್ರೀ ಸಳ್ಳದು.
ವಿಜಯತ್ರಿ
ನಿಜ ಆದ್ರೆ ಅಲ್ಲಿ ಕಲ್ಲ ಅದೆಲ್ಲ ಬರ್ದು ಹಾಕಿದ್ದು ತೇಲುತ್ತಾರೆ.
ಹಾ ತಲತ್ರ
ಹತ್ ಹಕಲ್ಲಿ ಯಾವ್ದ್ರಿಂದ ಮಾಡ ಯಾವ್ ಕಲ್ಲ ಯಾವ್ದ್ ಯಾವ್ದ್ ಸಣ್ಣದ್ ಕಲ್ಲನ ಯಾವ್ ಕಲ್ಲ ನೀರಿ ಮೇಲೆ ತೇಲ ಅಂತ ಕಲ್ಲುಗಳು
ಹೌದು ಕಲ್ಲಿಗೆ ಎಷ್ಟು ಗೊತ್ತ ಡ್ರ ನನಗೆ
ಕಲ್ಲ ಮುಣುಗ್ತಿರತ್ತಾ
ಹೌ ರೀ ಅದ್ರ ಮೇಲೆ
ಶ್ರೀ ರಾಮ್ ಶ್ರೀರಾಮ್ ರಾಮ್ ರಾಮ್ ಅಂತ ಏನೋ ಬರೀತಾರೀ ಅವ್ರು.
ಹ್ಮ್
ಅ ಸಧನಲ್ಲ ಆಂದಲೆ ತಕ್ ಸಾರ್ಟ್ ಆಗೆ. ಇತಕಲ್ಲ. ಹ್ಮ
ಅದೇ ಅಲ್ಲರು
ಹಾ ರೀ ಫಸ್ಟ್ ಆಂಜನೇನ್ ಕಳ್ಸಿರ್ತಾರಲ್ರಿ ಅದು ಯಾರು ಎದ್ದ ಮಾಡದ್ ಬೇಡ ಸಹತ ತನಕ ವಾಪಸ್ ಶೀತನ್ ವಾಪಸ್ ಕೊಡಂತ ಕೇಳಕ್ ಕಳ್ಸಿರ್ತಾರ ಅಥವಾ ಏನಾರ ಬೇರೆ ಏನ್ ಸಂದೇಶ ಕೊಟ್ಟು ಕಳ್ಸಿರ್ತಾರೆ ಇವ್ನಿಕೈಗ್
ಹ ಅಂದ್ರೆ ನಾ ಹುಡ್ಕಕ್ ಬಂದೀಿವ ಅಂತ ಸಂದೇಶ ಕಳ್ಸಿರ್ತಾರ
ಹ ಹಾ ಹಾ ಹಾ
ನೀವೇನ ಹೆದರು ಬಾಡ ಅಂತ ಹೇರ್ತ ಕರ್ಕೊಂಡ್ ಹೋಗದ್ತೀವಿ ಬಂದು.
ಹ ಯಾರಿ ರಾವಣಂ ತಮ್ಮ ಏನ ಯಾರು ಇರ್ತಾರಲ್ಲ ರಾವಣ ತಮ್ಮನ್ ಅನ ಹೆಸರು ನ ಅದಲ್ಲ
ಪ ಮಾಡಷ
ವಿಭೂಷಣ ಇವ್ರ ಕಡೆ ರಾಮನ್ ಸೈನ್ಯದ ಕಡೆ ಜ ಒಂದ್ಗೂಡತ ನಾವು ಯುದ್ಧ ಮಾಡ್ಬೇಕಾದ್ರೆ ಪ್ರತಿಯೊಂದು ಯುದ್ಧದೊಳಗ ಏನೇನ್ ಮಾಡ್ಬೇಕು ಏನೇನ್ ಇಲ್ಲ ಅಂತ ವಿಭೂಷಣ ಬಾರಿ ಹೆಲ್ಪ್ ಮಾಡ್ತನ್ ರಾಮಾಗ ಅಂತ ಅಲ್ಲ. ಗ್ರ ಅನ್ಸ ಆಮೇಲೆ ಅದು ರಾವಣಂದ ಸಾಯ ರಾವಣ ಸತ್ ಮೇಲೆ ವಿಭೂಷಣನಿಗೆ ಪಟ್ಟ ಅಭಿಷೇಕ ಮಾಡ್ತಾರಲ್ಲ ಅದು ವಿಭೂಷಣ. ಕ್ಣ ಮತ್ ರಾವಣೆಗೆ ಅದಕ್ ಜಗಳ ಆಗತ್ತೆ
ಅದು ತಿ ರ
ಹಾ ಅದ ಏನಂದರ್ ರಾಮನ ಜೊತೆ ಇದುದ್ದ ಮಾಡೋದ ಆಗಲ್ಲ ಮಹಾಪುರುಷ ಅದನ್ನ ನ ಶರಣಾರ್ಥಿ ಆಗಿಬಿಡು ಕಂಡೂ್ರನ ಪತ್ನಿಯನ್ನ ಅಪಾಸ ತಪ್ಪು ಹಂಗ ಹಿಂಗ ರಾವಣನ ವಿರುದ್ಧ ಎದುರು ಮಾತಾಡಿರ್ತಾನತ್ರಿ ವಿಭೂಷಣ ಅದರಿಂದ ಅವನು ರಾಜ್ಯದಿಂದ ಹೊರಗ ಆಗ್ತಾನಾವ ಅವಾಗ ವಭಷಣ
ಹಲ್ಲಿ ಆಯ್ತ್ ಪರ್ವ
ಹಾ ರ ರಾವಣನ ಹೆಣತವಿ ಸರಿ ಏನಾದ್ರೆ
ಮಂಡೋದರಿ
ಮಂಡೇದ್ರಿ
ರಾವಣನಿಗೆ ಹೆಂಡತಿಯ ಹೆಸರು ಮಂಡೋದ್ರಿ ಮಂಡೋದ್ರಿ ಅಂದ್ರ ಏನ್ರೀ ಅರ್ಥ ಏನ
ಹ ದೂರ ಮತ್ತೆ
ಹಾ ಮಂಡೋದರೆ ಅಂದ್ರೆ ಕಪ್ಪೆ ಅಂತ ಅರ್ಥ ಅಂತಾರೆ
ಹಾ ಹ್ಮ ಹ
ಹೌದ ಅಂದ್ರ ಮೆಂಡಾಕ್ ಮೆಂಡಕ್ ಅಂತ ಕೇರ್ತಾರಲ್ರರಿ ಹಿಂದಿ ಒಳಗ
ಕಪ್ಪಿ ಮದದಗ ಇರ್ತನ್ರ
ಕಪ್ಟೆನ್ ಮದ ಆಗಿರಲ್ರರಿ ಬಟ್ ಅದ ಅರ್ಥ ಕೊಡತತಿರಿ ಅದ ಮೇಂಡಕ್. ಮೆಂಡಕ್ ಅದು ಒಂದೇನೋ ಬೇರೆ ಅ ಬಿಡ್ರಿ ಅದು ಅಷ್ಟೊ ನನಪಿಲ್ಲ ಅ ಮಂಡಕ್ಂತ ಹಕ ಇರ್ತಾರ ಮಂಡೋದ್ರ ಕಪ್ಪೆದ ಅದಕ ಅದಕ ಬಾಳ ರಿಲೇಷನ್ ಅವಣಗೆಲ್ಲ ಬಾಳ ಹೆಣ ಇದ್ರು ಬಟ್ ಸೀತ ನೋಡೋಣ ಬಾಳ ಇಷ್ಟ ಆಗಿರ್ತ ಅನ್ ಸೀತನ್ ಆದ್ರರು ಏನ್ ಮಾಡಿರ್ತನ್ ಗೊತ್ತಾ ಸೀತೆ ಮನಸಾರಿ ಒಪ್ಪಿ ಬರತನ ನಾ ಕೆಂಬಲ್ಲಿ ಹೋಗಲಂತ ನಿರ್ಧಾರ ಮಾಡಿರ್ತಾನ ಸೀತನ್ ಮುಟ್ ಒಟ್ಟ ಇರೋದಿಲ್ಲ ಒಟ್ಟೆ
ಹನ್ರರಿ ರಣ ಒಂದು ಉದ್ದೇಶ ಸರಿ ಇರಲ್ರಿ ಬಟ್ ಅವನ್ ಗುಡಲ್ ಚಲೋ ಇರ್ತವ್ರೀ
ಹ್ಮ್ ನಾನೊಂದ್ ಒಂದೇ ಅಂದ್ರೆ ಅಹಂಕಾರ ಒಂಬಲ್ ಜಾಸ್ತಿ ಇತ್ತು ಅಹಂಕಾರದಿಂದ ಅಲ್ಲಿಗೆ ಬಂದ. ಅಂಕಾರ ಇರ್ಲಿಕ್ಕಂದ್ರ ಶಿವನ್ನೇ ಹೊಲ್ಸ್ಕೊಂಡಿದ್ದವ ಇದಂಟಾ.
ಮಹಾಭಾರತ ಮತ್ತೆ ದುರ್ಯೋಧನ ಅಹಂಕಾರ ಇದ್ದಲ್ಲಿ ಅವನಂಗ
ಅವನ ಆತ್ಮಲಿಂಗವನ್ನು ಕೇಳಿದ್ದ ಅವನ ಆತ್ ಆತ್ಮಲಿಂಗ ಅವ್ ಆತ್ಲಿಂಗ ಇ ಇಲ್ಲ ಸ್ಥಾಪನೆ ಆಗಲ್ರಿ ನಮ್ ಕರ್ನಾಟಕ ಒಳಗೆ ಸ್ಥಾಪನೆ ಆಗಿರ್ಬೇಕಲ್ರೀ ಶಿವನ ಆತ್ಮಲಿಂಗ
ಎಲ್ರಿ
ಅಂತಾನ ನನ್ ಆತ್ಮಲಿಂಗ ತಗೊಂಡು ವಯತ್ತ ಇರ್ತಾನ ಹೋಗ ಆತ್ಮಲಿಂಗ ತಗೊಂಡು ಒಯದ್ರ ಒ ಪ್ಲೇಸ್ ಒಳಗೆ ಹಚ್ಚಿದ್ಂದ್ರ ಜಾಸ್ತಿ ತಿ ಬಲಶಾಲಿ ಆಗ್ತಾನ ಅಂತಾಗ ಎಲ್ಲರ ದೇವತೆಗಳು ಗಣೇಶನ ಬಲ್ಲಿ ಕೇಳ್ಕೊಂತಾರ ಅವಾಗ ಗಣೇಶ ಒಂದು
ತಡಿತೇನ್ರಿ ಅವ್ನು ಹಾ
ಅದ ಬಾಳಾದ್ರೆ ಇನ್ನೊಂದ್ ಸ್ಟೋರಿ ಅದ ಇನ್ನೊ ಕತೆ ಆಗತ್ತತ್ ಮತ್ತತ್ ಅದ ಹೇಳ. ಕ
ಹಾ ದನ ಕಾಯ್ತರ್ತ ದನ ಕಾಯ್ತರ್ತನ್ ಅಲ್ ಸಮಾಜ ರ ಇದಕ್ಕ ಅವನು
ಹಾ ಸಂಧ್ಯಾ ಒಂದನೇ ಮಾಡಗಿರುತ್ತ ಅವಾಗ ಸಾಯಂಕಾಲ ಅವಾಗ ಶಿವಲಿಂಗಂ ಕೆಳಗಡೆ ಇರೋದು ಎಡ ಇಡಂಗಿರಲ್ಲ ಅದೇ ಟೈಮಿ್ ಅಲ್ಲಿ ಗಣೇಶ ಬರ್ತಾನ ಗಣೇಶನ್ ಕೈಯ ಕೊಡ್ತಾನ ಅವ್ ಸಂಂದೆ ಒಂದನ ಮಾಡಕ್ ಹೋಗ್ತಾನ ಇವ ಏನ ಅಂತ ನನ್ ಕೈಯಗೆ ಆಗತ್ತಲ್ಲ ಹಿಡ್ಕೋದ ಹ ಎಡ್ಕೋದಂತ ಅಲ್ಲೇ ಬಿಟ್ಟ ಬಿಡದ ಅ ಸ್ಥಾಪನೆ ಆಗ್ ಬಿಡತದೆ ಅವಾಗ ರಾವಣ ಬಂದ ಹಡು ಹಗ ತಲೆ ಮೇಲೆ ಒಂದು ಗತ್ತನ ಗಣೇಶನ್ ತಲೆ ಮೇಲೆ ಒಂದು ಕೆಳಗಡೆ ತಲೆ ಸ್ವಲ್ಪ ಒಳಗಡೆ ಹೋಗದಲ್ರಿರಾವಣ ಗುದ್ದಿದಕಂತ
ಹೌದಲ್ರಿ ಹ ಹೌದ್ ನೋಡ್ರಿ ಒ ಕಥಏನು ಬಾರಿ ಅವರು
ಕತಿ ಬಾಳ ಅವ್ರಿ ಒಂದೊಂದಕ ಒಂದೊಂದ ಲಿಂಕ್ ಮಾಡಿದ್ರ ಇರತವ್ರೀ ಮತ್ತ ಮಾತಾಡನ್ ಸಾರತಾವ
ಹೌ